ಹಲೋ
ಹಲೋ
ಹಾ ಕೇಳಿಸ್ತಾ ಇ್ದದೆ
ಕೇೇಳಸ್ತಿದಯಾ ಹಾ ನಾವ್ ಚೆನ್ನಾಗಿದ್ದೀವಿ ನೀವು
ಹಾ ನಾನು ಚೆನ್ನಾಗಿದ್ದೀಿ ಏನ್ ಮಾಡ್ತಾ ಇದ್ರಿ
ನಾವು ಕೂತಿದ್ವಿ ಸುಮ್ನೆ ನೀವು
ಆ ನಾನು ಕೂತಿದ್ದೆ ಮತ್ತೆ ನೀವೇನ್ ಹೋಗ್ತಾ ಇರೋದು
ಹ ನಾವು ಲಾ ಓತಿದ್ ನೀವು ಹ
ಹ ಹೌದಾ ನಾನ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ
ಹೌದಾ
ಮತ್ತೆ ಹೆಂಗ ನಡ ಇವಾಗ ಸೆಕೆಂಡ್ ಇಯರ್
ಹಾ ನಮ್ದು ಥರ್ಡ್ ಇಯರ್
ಓ ಹೌದಾಾ ಇದೆ ಸ್ಟಡೀಸ್ ಎಲ್ಲ ಚೆನ್ನಾಗಿದಯಾಲ್ಲಾ ತುಂಬಾ ಕಷ್ಟ ಅನ್ಸುತ್ತಲ್ಲಾ
ಪರವಾಗಿಲ್ಲ ಅಲ್ಲ ತುಂಬಾ ಓದಕಿರುತ್ತೆ ಹಾ ಹೌದು ಹೆಕ್ಟ್ಟಿಕ್ಕಿತ್ತೆ
ಹ್ಮ್ ಹೌದು ನಮಗೂ ಅಷ್ಟೆ ತುಂಬಾ ಹೆಟ್ಟಿಗಿರುತ್ತೆ ಮತ್ತೆ ನಿಮ ಬೆಳಿಗ್ಗೆ ಎಲ್ಲ ಏನ್ ತಿಂಡಿ ಇವತ್ತು
ಅ ತಿಂಡಿ ನಿಮ್ಮ ಮನೇಲಿ ಹಲೋ
ಆ ನಮ್ಮನ್ ಹಾ ಕೇಳಿಸ್ತಾ ಇದೆ್ಮ
ಹಾ
ಮತ್ತೆ ನಿಮಗೆ ತಿಂಡಿ ಇಲ್ಲಿ ಏನಷ್ಟ ಹಾ ಹಾಸ್ಟೆಲ್
ಹೌದಾ ನಾವು
ನೀವು
ಇಲ್ಲ ನಾವು ಹಾಸ್ಟೆಲ್ ಇವಾಗ ಅಜ್ಜೆ ಇದೆ ನಮಗೆ.
ಹೌದಾ ಏ
ಹ್ಮ ನಮಗ್ ಇವಾಗ ಒನ್ ಒನ್ ಅಂಡ್ ಹಾಫ್ ಮಂತ್ ರಜೆ ಇದೆ.
ಓ ಹೌದಾ.
ಹಾ ಅದೇ ಸ್ವಲ್ಪ ಮಜಾ ಅದೇ ಮತ್ತೆ ಹಾಗೆ ಸ್ವಲ್ಪ ಬೋರ್ ಆಗುತ್ತೆ ಮನೇಲಿ.
ಹಾ ಹೌದು ಅದೇ ತಂಗಿ ಯಾರಾದ್ರು ಇದ್ದಾರ ಆ ಇಲ್ಲ ಇಲ್ಲ. ಈಗ ವಾರದಿಂದ ಸ್ಟಾರ್ಟ್ ಆಗುತ್ತೆ.
ಹೌದಾ ಹೇಗೆ ಓದ್ತಾ ಇದೀರಾ ಪರೀಕ್ಷೆಗೆಲ್ಲ.
ಹಾ ಪರವಾಗಿಲ್ಲ ಇನ್ನ ಇವಾಗ ತಾನೆ ನಿನ್ನೆ ಎಲ್ಲಾ ಇಂಟರ್ನನ್ಸ್ ಮುಗೀತ್ ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ಬೇಕು ಇನ್ನ ಮಾಡಿಲ್ಲ.
ಹಾ
ಅಂತ ನಿಮ್ದೆಲ್ಲಾ ಹೆಂಗಾಯ್ತು ಪರೀಕ್ಷೆನ ಹ ಮಳೆ ಇಲ್
ಹಾ ನಮ್ದು ಪರವಾಗಿಲ್ಲ.
ಹಾ ನಿಮ್ದು ಲಾ ಕಾಲೇಜ್ ಎಲ್ಲಿರೋದು ಯಾವ ಊರಲ್ಲಿ. ಹೌದಾ.
ಬೆಂಗಳೂರಲ್ಲಿ.
ನಿಮ್ದು ಕಾಲೇಜ್ ಎಲ್ಲಿ ಇರೋದು ಲಾ.
ಬೆಂಗ್ಳೂರು ಬೆಂಗಳೂರು.
ನಿಮ್ದು ಏರಿಯಾ
ಹ್ಮ ಹ ಯಲಹಂಕ.
ಏರಿಯಾ ಯಾವ್ದು ಹೌದ.
ಎಲಾಂಕ ಎಲಾಂಕ ಹೌದು. ಹಾ ಚೆನ್ನಾಗಿದೆ ಚೆನ್ನಾಗಿದೆ.
ಚೆನ್ನಾಗಿದೆಯಾ.
ಹಾ ಚೆನ್ನಾಗಿದೆ ಹ್ಮ ನೀವು.
ಹ್ಮ್ ಹಾ ನಾನು ಬೆಂಗ್ಳೂರೆ.
ಹಾ
ಮತ್ತೆ ಸಮಾಚಾರ
ಮತ್ತೆ ಹೇಗ ಆಗ್ತಿದೆ ಲೈಫ್ ಅಲ್ಲಿ.
ಹಾ ಹಾ ಎಲ್ಲಾ ಚೆನ್ನಾಗ್ ಆಗ್ತಾ ಇದೆ ನಿಮ್ದು
ಹಾ ನಮ್ದು ಪರವಾಗಿಲ್ಲ. ನಿಮ್ ಹೆಸರು ಏನು.
ಹ್ಮ್ ಹ್ಮ್ ಹ ನನ್ನ ಹೆಸರು ಸನ್ನಿಧಿ ಅಂತ ನಿಮ್ಮ ಹೆಸರು.
ಹೌದಾ ನನ್ನ ಹೆಸರು ಧ್ರುವ ತಾರೆ ಅಂತ. ಧ್ರುವ ತಾರೆ ಅಂತ.
ಹಾ ಕೇಳಿಸ್ತು.
ಹ ಹೌದು
ಆ ಕೇಳಸ್ತಾ?
ತಿಂಗ್ಸ್ ಎಲ್ಲ ಯಾರ್ಯಾರು ಹೇಳಿ ನಿಮ್ ಫ್ರೆಂಡ್ಸ್ ಬಗ್ಗೆ
ಆ ಇಬ್ಬರು ಇದ್ದಾರೆ ಅವರು. ಒಬ್ರು ಸ್ವಲ್ಪ ಶಾರ್ಟ್ ಹೇರಸು ಒಬ್ರು ಲಾಂಗ್ ಹೇರಸು ಅವರಿಗೆ ಆಹ ಅವರಿಬ್ರಲ್ಲಿ ಒಬ್ರಗ್ ಬೇಗ ಸಿಟ್ ಬರುತ್ತೆ ಇನ್ನೊಬ್ರು ಸ್ವಲ್ಪ. ಜಗಳ ಎಲ್ಲ ಆದಾಗ ಸಾಲ್ವ್ ಮಾಡ್ತಾರೆ.
ಓ ಹೌದಾ ಹಾ ಹಾ ಹ ನೀವ ಹೇರ್ ಇರೋರ ಜೊತೆನಾ ಲಾಂಗ ಏರಿರೋ ಜೊತೆನಾ
ನಿಮ ವೋ ಹೌದಲ್ಲ ನಾ ಶಾರ್ಟ್ ಹೇರಸೂ ಜೋ ತೆ ಜಾಸ್ತಿ ಜಗಳ.
ಹೌದಾ ಹ ಅವ್ರ ಹೆಸರು ತಿಳ್ಕೋಬೋದಾ ಶಾರ್ಟ್ ಏರಿರೋರ್ದು
ಆ ಇಲ್ಲ ಅದೆಲ್ಲಾ ಹೇಳಕ ಆಗಲ್ಲಾ ಅದೆಲ್ಲ ಪರ್ಸನಲ್.
ಓ ಹೌದಾ ಹಾ ಹಾ ಹಾ
ಹ್ಮ್
ಮತ್ತೆ ಮತ್ತೆ ಏನಾದ್ರೂ ಹೇಳಿ ಆಹ ನಮ್ಗೆ. ಫ್ರೆಂಡ್ಸು ಹಾ ಇದಾರೆ ಹಾ ನಮ್ಗೂ ಇದ್ದಾರೆ ಅವರು ಎಲ್ಲ ಸ್ವಲ್ಪ ಸ್ವಲ್ಪ ತುಂಬಾ ಜಗಳ ಆಡೋದು ಮಾತ್ ಬಿಡದು ಹಿಂಗೆ.
ಹ್ಮ್ ಓ ಹೌದಾ ಹಾ ಅದೇ ಅದೇ ಚೆನ್ನಾಗಲ್ವಾ.
ಹಾ ಹಾ ಅದೇ ಚೆನ್ನಾಗೆ ಹೌದು ಮತ್ತೆ ನಿಮ್ಮ್ ಮನೇಲೆಲ್ಲಾ ಚೆನ್ನಾಗಿದ್ದಾರಾ?
ಆ ಹಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೇೆಯಲ್ಲಿ.
ಚೆನ್ನಾಗಿದ್ದಾರ.
ಅಹ ನಿಮಗ್ ಏನ್ ಇಷ್ಟ ತಿನ್ನೋದ್ರಲ್ಲಿ.
ಹ್ಮ್ ತಿನ್ನೋದ್ರಲ್ಲಿ ನಮಗೆ ಎಲ್ಲಾ ತರನುು ಇ ಷ್ಟ ಆಗುತ್ತೆ ತುಂಬಾ ಖಾರ ಇರ್ಬೇಕು.
ಹ್ಮ್
ಹಂಗಿದ್ರೆ
ಓ ಸ್ವೀಟ್ಸ್ ಇಷ್ಟ ಆಗಲ್ವಾ ನಮಗೆ ನಮಗೂ ಅಷ್ಟೆ ಸ್ವೀಟು ತಿಂತೀವಿ ಖಾರನೂ ತಿಂತೀವಿ
ಓ ಹೌದಾ ಹಾ ಹಾ ಮತ್ತೆ ರಜದಲ್ಲಿ ಎಲ್ಲೂ ಹೋಗಿಲ್ವಾ ಅಜ್ಜಿ ಮನೆಗೆ ಎಲ್ಲ
ಹಾ ಇಲ್ಲ ನಮ್ಮ ಅಜ್ಜಿ ನಮ್ಮ ಮನೇಲ್ಲೇ ಇರೋದು.
ಓ ಹೌದಾ ಹಾ ಹಾ ಹಾ ನಿಮ್ಮಜ್ಜಿ ಊರ್ ಯಾವ್ದು.
ನಮ್ಮ ಅಜ್ಜಿ ಊರ್ ಬಂದ್ಬಿಟ್ಟು ಇದು. ಶಿವಮೊಗ್ಗ ಶಿವಮೊಗ್ಗ.
ಹ ಹೌದಾ ನೀವೀಗ ಎಲ್ಲಿರೋದು.
ನಾ ಚಿಕ್ಕಮಂಗಳೂರು.
ಎಲ್ಲಿ ಇದೀರಾ ಹೌದಾ ಹಾ ಹಾ ಹಾ.
ಹಾ
ಮತ್ತೆ ಅಹ ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? ಹಾ ಹೌದೌದು
ಆ್ ನಾವು ಬೆಳಗ್ಗೆ ನಾಲ್ಕು ಗಂಟ ಗೆದ್ಬ ಬಿಡ್ತೀವಿ
ಹ
ಬೆಳಗ್ಗೆ ನಲ್ಕ ಗಟೆಗೆ ಎದ್ಬಿು
ಎನಕ್ಕೆ ಹಾಲ್ ಕರಿಕ್ಕ
ಹಾ ಇಲ್ಲ ಹಿದ್ರೆ ನೆನ್ಪಿ ಇರುತ್ತಲ್ಲಾ ಅದಕ್ಕೆ ಬೆಳಗ್ಗೆ ಎದ್ದ ದ್ತಿವಿ
ಓಕೆ ೆ ಓದ ಓದದಿಕ್ಕಾ
ನೀವೆಷ್ಟ್ ಹಾ ನೀವ ಎಷ್ಟೊತ್ತಿಗೆ ಹೇಳ್ತೀರಾ
ನಾ
ಹ್ಮ
ಮೂರ್ ಗಂಟೆ
ಏನಕ್ಕೆ ದನಕಾಯಿ ಕೇಳ್ತೀರಾ ದನಕಾಯಿ ಕೇಳ್ತೀರಾ
ಇಲ್ಲ ಧನನೆಲ್ಲ ಮಲಗ್ಸಕೆ
ಓ ಹೌದಾ ಪಾಪ ದನ ಎಮ್ಮೆಗಳಿಗೆಲ್ಲ ತುಂಬಾ ಟಾರ್ಚರ್ ಕೊಡ್ತೀರಾ ಅನ್ಸುತ್ತೆ
ಇಲ್ಲ ಇಲ್ಲ ತಟ್ಟಿ ಮಲಗ್ತದು
ಹೌದಾ
ಒಬ್ಬೊಬ್ಬರಿಗೆ ತಟ್ಟಿ ಮಲಗ್ಸ್ತೀರಾ ಅಥವಾ ಹಾಡಿನಾದ್ರು ಹಾಡ್ತೀರಾ ಅಥವಾ ಹಂಗೆ ಮಲಗ್ಸ್ತೀರಾ
ಹ್ಮ್ ಹಾಡ್ ಹಾಡ್ತೀನಿ
ಹ ಯಾವುದಾದರೂ ಒಂದು ಹಾಡು ಹಾಡಿ ನೋಡೋಣ
ಅಯ್ಯೋ ನನ್ಗ್ ಹಿಂಗೆಲ್ಲ ಹೇಳಕ್ ಆಗಲ್ಲ ಬರೀ ದನಕ್ಕೆ ಅಷ್ಟೇ ಹೇಳಕ್ ಆಗದು
ಹ ಹೌದಾ ಸರಿ ಬಿಡಿ
ಆಮೇಲೆ ಏನ್ ಮಾಡ್ತೀರಾ ನಾಲ್ಕು ಗಂಟೆೆಗೆ ಎದ್ಮೇಲೆ
ಹ
ನೀವು ಹೋದಾದ್ಮೇಲೆ
ಮಲ್ಕೊತೀನಿ ಒಂದ್ ಸ್ವಲ್ಪ ಹೊತ್ತು ಹಂಗೆ ಮತ್ತೆ ಮಲ್ಕೊಂತೀನಿ
ಹೌದಾ ಮತ್ತ ಏನಕ್ಕೆ
ದ ಹ್ಮ ಅ ಅದು ಹಂಗೆ ಬೆಳಿಗ್ಗೆ ಎದ್ದು ಓದಿದ್ರೆ ಸಮಾಧಾನ ಆಗತ್ತಲ್ಲ ಅದಕ್ಕೆ ಸುಮನೆ ಮಲಗದು
ಹೂ ಒಳ್ಳೆ ಕೆಲ್ಸ
ಮತ್ತೆ ನೀವು ಬೆಳಿಗ್ಗೆ ಎಲ್ಲ ಎದ್ದು ಓದಲ್ವಾ ಹಾ ಹೌದಲ್ವಾ
ಅದೇ ಮೂರ್ ಗಂಟೆಗ ಇದದ್ದಿ ಸ್ವಲ್ಪ ನಾವೆಲ್ಲಾ ಮನೆ ಎಲ್ಲ ಕ್ಲೀನ್ ಮಾಡಿ
ಹಾ ಹಾ
ಮನೆಯೆಲ್ಲಾ ಒರ್ಸಿ ಗುಡ್ಸಿ ಆಮೇಲೆ
ಎಲ್ಸ
ಆಹ ಮನೇಲಿಲ್ಲ ಪಾತ್ರೆ ತೊಳಿದ್ರಿಂದ ಹಿಡ್ದು ಹಾಲ್ ಕರುದ ನೆಡ್ ಪ್ರತಿ ಒಂದು ಮಾಡ್ತೀವಿ
ಹಾ ಹಾ ಹ್ಮ್ ಎಲ್ಲಾ ಕೆಲ್ಸ ಮಾಡ್ತೀರಾ ಹಂಗಾದ್ರೆ ಹ್ಮ
ಹಾ ಎಲ್ಲಾ ಬರುತ್ತೆ ಇಂಥದ್ ಬರಲ್ಲ ಅನ್ನೋದೇ್ದ
ಹ
ಹ್ಮ್
ಇದೇ ತರ ವಾಯ್ಸ್ ಇದೆ ನಿಮ್ ತರಾನೇ ಅವ್ರ ಅಮ್ಮ ಎಲ್ಲಾ ಬೈತಾ ಇರ್ತಾರೆ ಏನೂ ಕೆಲ್ಸ್ ಮಾಡ್ದೇ ನೆನಪಾ ಆದ್ದಲ ನಿಮ್ ಮಾತ್ ಕೇಳಿ ಮನೇಲಿ ಏನು ಕೆಲ್ಸಾನೇ ಮಾಡಲ್ವಂತೆ ಹ್ಮ್ ಕುಡ್ದಿದ್ದ್
ಹೃೃೆ
ಇನ್ನೂ ಇದೆ
ಹ್ಮ್ ಆದ್ರೆ ನಾನ್ ಹಂಗಲ
ನೀವು ತುಂಬಾ ಕೆಲ್ಸ ಮಾಡ್ತೀರ ಡೆಡ್ ಆಪೋಸಿಟ್.
ಹೌದು ನನ್ ಫ್ರೆಂಡು ಅಷ್ಟೇ ಏನು ಕೆಲಸ ಮಾಡಲ್ಲ ಶಾಪ್ ಹೆಸರು ಅನ್ನಲ್ಲ. ಅವಳು ಏನು ಮಾಡಲ್ಲ ಒಂದು ಕೆಲ್ಸನೂ ಮಾಡಲ್ಲ.
ಓ ಹೌದಾ
ಹ್ಮ್
ನೆಕ್ಸ್ಟ್ ಹಂಗಾದ್ರೆ ಬೈಸ್ ಬಿಟ್ಟು ಮಾಡ್ಸಿ
ಅದೇ ಮಾಡ್ಸ್ಬೇಕು ಅವಳತ್ರ
ಹ ಹೌದ್ ದ ಹ
ಹಾ ಸರಿ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ಮತ್ತೆ ಯಾವಗ್ಲಾರೂ ಕರೆ ಮಾಡಿ.
ಬಗ್ಗೆ ಎಲ್ಲಾ ಕೇಳಿ ಖುಷಿ ಆಯ್ತು ಹಾ ಸರಿ.
ಹಾ ನಮಗೂ ತುಂಬಾ ಸಂತೋಷ ಆಯ್ತು ಮನಸ್ಸಿಗೆ. ಹಾ ಇಡೀ ಇಡೀ ಬಾಯ್
ಹಾ ಬಾಯ್